ನಾಳೆ ದೊಡ್ಡ ಕಟೌಟ್ ಅವನ ಅದ ನೀ ಕೇಳ ಅದಲ್ಲ ಅದೇ ಮತ್ತ ಯಾರ್ ಚಾಯ್ಸ್ ಮಾಡದ ಇವಾಗ ಹಾಕೋತನ್ ಬಟ್ಟಿ ಯಾರ್ ಚಾಯ್ಸ್ ಮಾಡ್ಕೊತನ್ ಅದು ಗೊತ್ತಾಗಲ್ಲ
ಅವಾ ಯಾರ ಡ್ರೆಸ್ ಹೇಳಬೇಕು ಹು. ಹೆ ನನ್ನ ಇಷ್ಟಾ ಅದು ಏನ್ ಹೇಳಬೇಕು ಮಬ್ಬನನ್ನ ಮಕ್ಕಳಹಿಂಗ ಇರ್ಬೇಕು ಚೋಯಿಸ್. ಹ ನಾನ ಕೇಳ್ತನಿ ಆ ಮೊದಲ್ ನನಗ ಇಷ್ಟ ಆದ್ರ ಇನ್ಮ್ಯಾಗ ಕೇಳಿದ್ರುನು ರೆಸೂಮ್ ತಗೊಂತ. ಹೇಳಿದ್ರು ನ ಅದನ್ ತೊಗಲ್ಲ ನನ್ಗೆ ಇಷ್ಟ ಆಗಿಂದ ನಾ ತಗಳೋಣ.
ಮಂಕು ತಿಮ್ಮ.
ಫುಲ್ ಪೂರ ಮುನಿಗಿ ಬಿಟ್ಟಾನ. ಆ ಡಾನ್ಸ್ ಎಮಮ್ಮನನೋಡ ಪೋಲ್ಲ ಚೊಬಿಲ್ಲ. ಅದಕ್ಕ ಅವ ಡ್ಯಾನ್ಸ್ ಅವ್ಟಪ್ ಚಂದು ಅದ ಡ್ಯಾನ್ಸ್ ಅಸೈ ಮಾಡ್ಯಾರ್ ಅವಂದು.
ಮತ್ ಹಂಗೆ ಅವು ಏನು ಪೂರ್ ಇಲ್ ಕಾಲಿ ಅನತಿಲ್ಲವು ಹಾಕೊಂಡ ಹಾಕೊಂಡ್ ಬಂದಾನ. ಅದು ಅದು ಶರ್ಟ್ ಅನ್ನು ಹಂತದು.
ಸುಮ್ಮರು ಆದ್ರು ತೆಳ್ಳ ತಕಲ್ಯಾ ಹಾ ಆ ಪ್ರಾಂಕ್ ಪ್ರೋಜೆಕ್ಟ್ ಹ ಈ ಪ್ರಜಲ್ ಚಂದೋರ್ತನ್ಬಟ್ಟಿನ ಶರ್ಟ್ಅ ಚೊಲೋ ಐತಿ ಅದ
ಇದಕ್ಕ ಇದು ಪ್ಯಾಂಟ್
ಅದೇ ಜೀನ್ಸ ಹ್ಮ ಚೆಂದ ಐತಿ ಹಾಕೊಂಡಿದ್ದೆ ಮಸ್ತ್ ಆಗಿತ್ತು. ಅದ ಅಷ್ಟು ಲೂಸ್ ಇಲ್ಲದ ಅದಕ್ ಚೆನ್ನಾಗೈತದು.
ಏಯ್ ಚೊಲೋ ಐತಿ
ಐತನ್ನ ಶರ್ಟ್ ಯಾವುದು. ಹೋ ಇದು ವಿಶಾಲ ಮಾರ್ಟ್ ಅಲ್ಲಿ ಹು ಹಾ ಬಹಳ ಚನ್ನಾಗಿದೆ ವಿಶಾಲ್ ಮಾರ್ಟ್ ಮತ್ತ ಇದ. ಹೆಂಗ ಐತಿ ನೋಡ ಅಲ್ಲಿ ಇರ್ತತಿ ಅದು ಹು ಹು ಹು
ಆಗುದಿನ ಪೂರಾ ಆತ್ತಗಿತಾನ ನಮಗ ಬರಾಕ. ಇವ್ರನ ಕಟಿಂಗ್ ಮಾಡ್ಸಾಕ್ ಹೋಗವ್ರ ನೋಡ ಅಲ್ಲಿ ಹ್ಮ್
ಏನ್ ನೋಡ ಹಸಿದು ಜೀವನಬೇಕ ಏನೋ ಒಂದ ಮಾಡ್ಬೇಕಾದ್ರೆ ಏನೋ ಒಂದ ಮಾಡ್ಲೇವಿ
ಈಗ ಹೆಂಗ ಮಾಡಡ ಬಟ್ಟ ಹೋ್ ಸಂಜೆ
ಹಾ ಹೋಗಮ್ಮ ಆರು ಗಂಟೆಗೆಗ್ ಹೋಗಮ್ಮ
ಅರ್ ಗಂಟೆಗೆ ಹೋಗಮು ಆರು ಗಂಟೆಕ್ ಹೋಗಿ ಇದ್ರ ಇದ್ರ ಹದ್ಿನೈದ ಇಬ್ಬರು ಕೂಡ ಒಂದ್ ಹದ್ೈದುವರೆ ಬರ್ತಾರ ಇದ್ರ ಬರ್ತಾ ಅಷ್ಟ
ಹ್ಮ ಹ್ಮ್
ಹನ್ನೊಂದರ್ ವಿನೋದಗ ಹದ್ಿನೇಳಳ್ನೂರ್ ಬಂದ ಹ ಎಷ್ಟ ಬಂದಂದ್ರ ಮಮ್ಮಿ ಮಾತ್ರ ಅದೇಂದ ಪಿಕ್ಸ್ ಆಗದ ಹೇಳ್ಿ ನಮ್ಮಿ
ಹ್ಮ್
ಒಮ್ಮೆ ಹದಿನೈದುನೂರ ಆಗ್ತಾ ಅವು ಹದ್ಿನೈದುನೂರ ಇದಂದು ಎರಡ್ ಸಾವಿರ ಅದ ನೀ ಒಂದ ಈ ಯಾರ ಮಮ್ಮಿ ಹದ್ೈದುನೂರ ಇದ ಒಂದ್ ಇಬ್ರು ಕುೂಡಿದ ಒಂದ್ಸಾರ
ಎಡ ಸ ಹ್ಮ್ ನಾವೇ ಆರಡ್ ಸಾವಿರ ಮಾಡಬೇಕು ನಾವೇ ಆರ್ಡ್ ಸಾವಿರ ಹಾಕ್ಬೇಕು ಇದೇನು ಹಾ ಮಮತ
ಮಮ್ಮಿ ಹಐದ್ನೈದನೂರು ಈಗ ಇದಐ್ರು ಒಂದ್ ಸಾರ್ ಬರ್ತವಾ ಇಬ್ರು ಕಡ ಒ್ ಸಾರ ತೋೋಗಐ ಇದೇನ್ೂರು ಬರ್ಲ್ಲ ಮ್ ಸಾಕು ಒಂದ್ ಸಾವಿರ ಒಂದ್ ಸಾವಿರ ಒಂದ್ ಹದಿನಿಂದ್ರೆ ಎರಡವ ಸಾವಿರ ಆಯ್ತದ ಎರಡ್ರ್ ಸಾವಿ ನೀ ಐನೂಪಿ ಜಟ್ಟ ನೀ ಹಾಕು ಐದನೂ ರೂಪಾಯ ನ್ನ ಹಾಕ್ತನಿ ಆಯ್ತ್ ಮುಗ್ದೋಯ್ತಲ ಅರ್ದಿಲ್ಲ ಮ್ಯಾಮ್ ಮೂವತ್ ಸಾವಿರದ ತೊಂಬತ್ ಮೂರ್ ಸಾವಿರದ ಐನೂರು ರೂಪಾಯ್ಸತದ ನಮ್ಬಲ್ಯಾಗ ಮೂೊರ ಸಾರಪ ತಗಣ ಬಟ್ಟಿ
ಹ್ಮ
ಹೌದೇರಿ ಹಾ ಐದು ಸಾವಿರ ತಾ ಇಕಾಡಿ ಹ್ಮ ಸಾಯಗ್ರ ಬಯಿನ ಕುಡ ಹಲೋ ಫೋನೆಪೆ ಅದಾನ ಫೋನ್ಪೆ ನೋಡಣ
ಇಬ್ರ ಹೋಗಾಮ ಸೈಕರ್ಕೊಂಡ ಹೋಗ ಹೋಗಾಮ ಹಮ
ತೈಫೋಣ ಹಚ್ಚ ಶಿವರನ್ು ಎ ಕರ್ಕೊಂಡೊೋಗಬ ಬಿ್ರ ನನನ ಸ ತಂಬ ನಮ ಬರದ ಬಟ್ಟೆ ನಮ್ಗ ಬರ್ಲ ಬಟ್ಟಿ ಪಕ್ಕ ಅಭೇ ಆಪ ಅೇ ಔಷಧ ತಂದಊಟಾ ನೋಡಿಲ್ ನಾನ್ ಯಾವಾಗ ನೋಡ್ರೆ ಹಣೆ ಬ್ರ ನನ್ ಬಟ್ಟಿದ ಹೋಗ ಮಂದಿ ಸು್ ಬರೀ ಎಟ್ಟು ಸಲ ನೋಡಿ ನೀನು ಹೌದ ಇಿಲ್ಲ ಅವ ಮೂರವ ಸಾರ್ ಇಬ್ಬರು ಕೂ ಕೊಡ್ತಗಂದ ಮಾರಾಯ ಅವ್ ಮೂರವರ್ ಸಾವಿರ ರೂಪಾಯಿ ಎಲ್ಲಿ ಉದನ ಗೊತ್ತಾರ್ಲಿಲ್ಲ ನಾ್ ಉಳ್ದ್ ಎಡ್ ಶರ್ಟ್ ವಿಟ್ಟ ಏನನ್ ಮೂರು ಶರ್ಟ ಹೌದಲ್ಲ ನೀರು ಊಟ್ಟಿ ಉಟ್ಟಿ ಬ್ಲಾಕ್ ಉಟ್ಟಿ ಎಂದನು ಉಟ್ಟಿ ಅದು ಅದನ್ ಗ್ರೇ ಕಲರ್ ರೊಟ್ಟಿ ಮತ್ತನೇ ನಡಕೋ ನೋ ಒದ್ದೇ ಮಗನಾ ಅದನ್ನು ಉಟ್ಟಿ ಬ್ಲಾಕ್ ಉಟ್ಟಿ ಮತ್ತೆ ನಮ ಶರ್ಟ್ ಒಂದುವರೆ ನಮ್ ಇಬ್ರಿಗೆ ಐದ್ ಮೈತನಾ
ಯಾರೀಗೆ
ನಾವೆಬ್ಬರು ಕೂಡಿ ಹಾ ಮತ್ತ ಎ ಶೇ ವೈಟ್ ವೈಟ್ ಉಟ್ಟಿ ಉಟ್ಟಿ ಮನ ಎಡು ಸರ ಕಲ
ಹಾ ಹಾ
ನಾ ಹಟಿನಿ ಸ್ನೇಹ ಸ್ನೇಹಾರ ಅ ನಾ ಊಟಿನಡು ಇದೊಂದು ಹುಟ್ಟಿ ಈ ಟಿ ಶರ್ಟ್ ಕೂಡ ಒಂದು ಹುಟ್ಟಿನಿ ಟಿ ಶರ್ಟ್ ಕೂಡ ಅದೊಂದು್ ಹುಟ್ಟಿನಿ ಅದು ಅದ ಬ್ಲಯಾಕ್ ಯ ಒಂದು ಮೂರು ಸೈನ ಅರಬಗೆ ಆಡ್ ಗಿವು ಶಿವ ಒಂದ ಹೋಗ್ಯದ ಬೇರೆಡೆ ಗೋಗಮ್ಮ ಹ್ಮ
ನೋಡ ವಿ ವಲ್ ಟ್ರೈ ಅವರ್ ಬೆಸ್ಟ್ ಏನ್ ಅಂತಿ
ಹಾ
ಇವತ್ತು ಹದ ಒಂದ್ರ ಏನ್ ಕೊಡೋಲ್ಲ ಅನ್ ಕೊಡಲ್ಲ ಹ್ಮ ಅಲ್ಲಿಗಿ ಇವತ್ತು ಹ ಹಾ ಕೂಡ ಮೇನ ನಾಡು ಹ್ ಮರ್ ನಿನಗ್ ಗೊತ್ತಿಲ್ಲ ಇಲ್ಲಿನ್ ಏನಗುತ್ತ
ಏನಾಗಲ್ಲ ಮಮ್ಮಿ ರೊಕ್ಕ ಹತ್ರ ಹಕತ್ತ ಹದಿನ ರೂಪಾಯಿ ಅದ ಒಮ್ಮೆ ಆಗ್ತಾನ ಮಮ್ಮಿ ಹ ಹೇಳ ಬಿಟ್ಟೇನಿ ಮತ್ ಮುಂಚೆ ಹೇಳ ಹಾಕ್ನಂತೆ ಮಮ್ಮಿ ಅಲ್ಲಿನೂರು ಆಗ್ತಾ
ಹ್ಮ್
ನೀನ್ ಚಪ್ಪಕ್ಕೆ ಐನೂರು ರೂಪಾಯಿ ಕೊಡ್ತೀ ಇಲ್ ಆಯ್ತ ಎರಡ್ ಸಾರ್ ಅದು ಇದೊಂದ ಒಂದ್ ಸಾರ ಪಪ್ಪ ಮಾತ್ರ ಐನೂರು ರಪಾಳಸರ್ಏ ಏ ಇಪ್ಪತ್ತು ದಿನದಾಗ ಅಪ್ಪ ಹಾಕ್ತಾನ ಊರಿಗೆ ಹೋಗ ಹ್ ನದುರು ಆಗ್ತಾನನ ಐ್ರು ಕೊತದ ಯಾಕ ಎಷ್ಟ ಟೆನ್ಷನ್ ತಗೋದು ಆ ನ್ನ ಇದು ಒಂದು ಟಾಸ್ಕ್ ಮುಗ್ಸಿ ಹೋಗೋಣ ಜಾಗ ಮರಾನತ ಒಥ
ಆಳಂಬಳಂ ಕರೆಕ್ ಕರೆಕ್ ಆರು ಆರು ಗಂಟೆ
ಇಲ್ಲಿಂದ ಹೋಗಮ್ಮ
ಹ್ಮ
ಏನ್ ನಿಮಗ್ ಸುಮ್ಮ ಏ ಟೈಮ್ ಅಡ ಹೌ ಹ ಹೇಳ
ಹದಿನಾರು ಏನು ಟಾಸ್ಕೋ ಹ್ಮ್ ಹದಿನಾರ
ಹದಿನಾರಕ ಈಗ ಈಗಿನ ಹದನಾಕ ಆಗಲ್ಲ. ಹೆ ಅದ್ನಾಕು.
ಕಂಟಿನ್ಯೂ ನಿ ಹ್ಮ್ ತಡಿ ಹಂಗ ಬ ಈ ನಂಬರಿಗೆ ಬರಲ್ಲ. ಕಂಟಿನ್ಯೂ ಆದ್ರ. ಆಪ್ಯಾಗ ಹಚ್ಚ ಅದು ಒಂದು.
ಹದ್ನಲವಾ ಈಗ.
ಹ್ಮ್.
ಇನ್ನ ಹದ್ನಲಕ ಆಗಬೇಕ ಅನ್ ಯಾಕ್ ಮುಗಿಬೇಕಂತನ್ ರೂಲ್ಸ್.
ಹ್ಮ್.
ಮುಗ್ಸಿ ಮತ್ತ್.
ಕರೆಕ್ಟ್ ಟ್ವೆಂಟಿ ಆಗ್ಲಿ. ಟ್ವೆಂಟಿ.
ಏನ.
ಟ್ವೆಂಟಿ.
ಈಗ ಹದ್ನಾರ ಆಗ್ಯಾವ. ನಾ ನಲ್ವತ್ತು ನಿಮಿಷ ಆಗಲ್ಲಪ್ಪ ನಾನ ಫೋನ ತಡಬೋದು ಏ ಆಗಲ್ಲ ಪಾ ಕರೆ ಆಗಲ್ಲ ಹ್. ಎ ಕರೆ ಮರ್ಯಾ ಕರಿ ಕರಿ ಕರಿ ನಂಗ್ ಆಗಲ್ಲ ಏ ನಂಗ್ ಆಗಲ್ಲವ್ವ. ಏ ಆದ್ರಗ ಒಂದ್ ಶರ್ಟ್ ಐತಿ ನೋಡ್ತ ಪೂರ ಸೆಂಟರ್ ಬ್ಯಾಕ್ ಹೋಗು. ಹೋಗಿ ಸ್ಕ್ರೀನ್ ಶರ್ಟ್ ಹಾಕೊಂಡ್ ಬಾ ನಿ ಹೇಳ್ತೇನೆ ಅಂತ ಶರ್ಟ್ ತಗೊಳ್ಬೇಕ ಅಂತ ತಗೋಳಬೇಕ್ ಹಂತ ಶರ್ಟ್ ಏನನ ಬೈವ್ಯಾಲ್ಯಾಕ.
ಇವನಿಗೆ ಬಾಳ ನೋಡಾತಿ ನಿ ಆವಾಗಿನ ಹಿಡದ ನೋಡಕತಿನಿ.
ಯಾರ್ ತೋರ್ಸು. ಅವ ಇದದು ಹಾಕೇನ ಚೆನಾಗ್
ಏನ ಅವ ಮಾಡದ. ನೆನ ನಡು ಮಾಡದ ನ ಗೊತ್ತು ಯಾಕ ಮಾಡಿದ್ರೆ ಮಂದಿ ಗೊತ್ತಾಗಲ್ಲ. ಖರೇ ಜೋಕಲ್ಲ ನಿನ್ನೆ ಮಾಡೇಣ ಒಂದು ಇನ್ಸ್ಟಾದಾಗ.
ಹ ಹಾ.
ಖರೆ ತೋರ್ಸ್ಲ ನಿನ್ನೆ ಬಂದಿದ್ದ ನನಗ.
ಮೊದ್ಲಿಂದ ಈ ಬಂದ ನಾ ನೋಡಿ ಬಿಟ್ಟಿದ್ದದ ಎಲ್ಲಾನ.
ಯಾಕ ಮಾಡ್ತಾರಂತ ಗೊತ್ತಾಗಲ್ಲ.
ಮತ್ ಮಾ ಮಾಡರ್ಲಿ ಪೋಸ್ಟ್ ನ ಯಾಕ್ ಮಾಡೆನಿ ಹಂಗ್ ಅಂದ್ರ ಹ್ಮ್.
ಏನ.
ಮತ್ತೆ ನಾ ಯಾಕ ಮಾಡೇನ ಪೋಸ್ಟ್ ಹಂಗ್ ಅಂದ್ರ.
ಈಗ ಯಾರಿಗ ಯಾರಿಗೆ ಏನೇನ್ ಹಾಕತ್ತಾರೋ ಇದು ಎಲ್ಲಾ ಎಸ್ಟು ಎ ಈಗ ನಾಕ್ ರೂಪಾಯ ಬಂದಾವ ಯಾರಿಗೋ.
ತೋರ್ಸು ಹಾ ಯಪ್ಪಾ. ಅಯ ಯಪ್ಪೋ. ಹಾ ಬಂದ ಅಲ್ಲಿ ಬಂದಾವೋ. ಅವರು ಮಾತಾಡಿಲ್ಲ ಬರೇ ಮೊಬೈಲ್ ಹಾಡ್ ಹಾಕಿ ಚಿಂಗ್ ಇಟ್ಬಿತರ ಅದಕ್ಕೆಲ್ಲ ದೆಂಗುಸ್ಕೊ ಬಿಟ್ಟತ ಇಲ್ಲ ಹೇ ಇವಗ ಎಲ್ಲರಿಗು ಮೂವತ್ತ ಇರ್ಲಿ ಊ ಟಾಸ್ಕ್ ಹ್ಮ್ ಒಬ್ರ್ ಒಂದ್ ತರ ಇರುತ್ತ ಟಾಸ್ಕ್ ಈ ಟಾಸ್ಕ್ ಹೆಂಗ ಅದ್ ಈ.... ಬರಿಪ್ಪ ಭಾರಿ ಭಾರಿ ಇದು ಯಾರ್ದು ಇದು ಮಾತಾಡಿಲ್ಲ ಅವರು ಹ್ಮ ಅವರು ಮಾತಾಡಿಲ್ಲ ಬರಿ ಫೋನ್ ಹಚ್ಚಿಬಿಟ್ರ ಫೋನ್ ಚಲೋ ಫೋನ್ ಹಚ್ಚಿ
ಇಲ್ಲಪ್ಪ ಗೊತ್ತಿಲ್ಲ
ಮತ್ತೆ ಹಿಂಗ
ಹ್ಮ್
ಪಿಕ್ಚರ್ ಹಚ್ಚಿರ ಉದ್ರಿ ಪಿಚರ್ ಇಟ್ರ ರೊಕ್ ಬರಲ್ಲ ಪಿಕ್ಚರ್ ಹಚ್ಚಿಟ್ರ ಹ್ಮ್ ಥಾಟ್ಸ್ ಇ ಟೆಲ್ ಯು